ಏನ್ ಮಾಡ್ತಾ ಇದಯ.
ಏನಿಲ್ಲ ಅಕ್ಕ ಅಡಿಗಿ ಮಾಡಕ ಹಿಟ್ಟ ನದ್ಲಿತಾ ಇರ ಚಪಾತಿ.
ಚಪತಿ ಮಾಡ್ತೀ ಪಲ್ಯ.
ಪಲ್ಯ ಐತಿ ಅಕ್ಕ ಮಧ್ಯಾಹ್ನ ಮಾಡಿದ್ದು.
ಹ್ಮ ಹಾ.
ಹ್ಮ್ ಬಸ್.
ಮಮ್ಮಿ ಅದು ಏನ್ ಮಾಡತಾರ.
ಹ್ಮ.
ಖಾಲಿ ಆಗೇವಾ.
ಹ್ಮ ಮಧ್ಯಾನ ಮಾಡಿದ್ದು ಖಾಲಿ ಈಗ ಬಿಸಿ ಬಿಸಿ ಇದ್ದು ಎಲ್ಲರೂ ಉಂಡ್ರು.
ಹ್ಮ.
ಲೇಟ್ ಆಗಿತ ಇವತ್ ಮಾಡಾಕನೂ ಒಂದ ಸ್ವಲ್ಪ ಅಡ್ಗಿ.
ಹಾ
ಅವ್ರ ಊಟಕ್ಕ ಬರೋ ಟೈಮಿಗೆ ಕರೆಕ್ಟ್ ಚಪಾತಿಯಗಿದ್ದು.
ಹಾ ಹಾ
ಅ ಬಿಸಿ ದ ಒಂದ ಚಪಾತ ಹೆಚ್ಚಿಗ ಹತಲ್ಲ ಹಂಗಾಗಿ ಜಲ್ದಿ ಕಾಲಿ ಆಗ್ಯಾವ. ಇವಾಗ ಮಾಡಾತಿ ನೋಡ ನೀವೇನ್ ಮಾಡತಿರಿ.
ಬಿ ಏನ ಇಲ್ಲ ನೋಡ್ರಿ ಮೋಸಿ ಮಾಡತಾರ ರೊಟ್ಟಿ.
ಹ್ಮ.
ತಂಗಿ ಸ್ವಲ್ಪ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದಿತ್ತು ಹೋಗಿ ಬಂದಿನಿ. ಅದೇ ಬಂದ ಕುಂತಿದ್ದೆ ನಿನಗ ಹಚ್ಚಿದೆ.
ಮ ತಂಗಿ
ಅಕೀಗ ಇವಾಗ ಡಿಗ್ರಿ ಆಳ ಅದಾಳ ಫಸ್ಟ್.
ಹ್ಮ.
ಹಾ
ಎಲ್ಲಿ ಯಾವಊರಿಗ ಹಾಸ್ಟಲಕ್ಕ.
ಇಲ್ಲೇ
ಹ್ಮ.
ಇಲ್ಲಿ ಹಚ್ಚಿವ ಇಲ್ಲೇ ಹಾಕ್ ಹಾಕ್ತೀವಿ ಮನಿ ಅದ ಅಂದ್ರ ಭ ನಾವನೆ ನಮ್ಮ ಮಾಮ ಹಾಕಲ್ತಾರ ಸುಮ್ಮ ಇರ್ಲಿಂತೆ.
ಹಾ ಹಾ
ಅದಕ ಮೂರ ವರ್ಷ ಮೂರ್ ವರ್ಷ ಇರ್ತದಲ್ಲ ಅದಕ್ ಸುಮ್ ಹಾಕ ಏನ ಆಗಲ್ಲ ಇದ್ರ ಏನ್ ಆಗ್ತದ ಎರಡು ಕಡೆ ನಡೀತು ತಗೋ ಅಂಷ ಅಂದ್ರ.
ಹ್ಮ.
ಗ ಗೊತ್ತಾಗಲ್ಲಲ ನಾನೇ ಹೋಗಿದ್ದಿ ನನ್ ಮುಗಿದಲ್ಲ ಅವಕಿ ಅದ ಹೆಂಗ ಹೆಂಗ ಹಾಕಿದ್ಯವ ಗೊತ್ತ ಇರ್ತಲ್ಲ ಅದಕ್ಕ ಬಾ ಹೋಗಮ್ಮ ಅಂದ್ಲು. ಮತ್ತ ಹೋಗಿ ಹಾಕಿ ಬಂದವಿ.
ಹ್ಮ ಆತ ವಾಕ
ಹಾ ಆಗ್ತದ ಇನ್ನೊಂದ ಹದಿನೈದ ದಿಂದಾಗೆಲ್ಲ ಒಂದ ತಿಂಗ್ಳ ಒಂದ್ಂಗ್ಗಳು ಹೋಗ್ಲುಕ್ಕಕ್ಕೆಲ್ಲ ಒಂದ ಹದ್ದನೈದ ದಿನ ಇಲ್ಲ ಇಪ್ಪತ್ತಿಂದಾಗ ಆಗ್ತದೆ.
ಹ್ಮ.
ಏನ್ ಮಾಡದಾರ ಮಮ್ಮಿ ಆಯದು.
ಆಯಿ ಮಕ್ಕೊಂದಾರ ಅಕ್ಕ ಮಮ್ಮಿ ಹೊರಗ ಹೋಗ್ಯರ.
ಹೌದು ತಮ್ಮ ಅದು
ತಮ್ಮ ಕೆಲ್ಸಕ್ಕ ಮಾಮನೂ ಕೆಲ್ಸಕ್ಕ
ನೀನೇ ಅಡಗೆೆ ಮಾಡತ್ತರಿ ಹಾ.
ಸಂಜ್ಯೆಕ್ಕೆ ಏನ್ ಮಾಡ್ಬೇಕಪ್ಪ ಅಡಿ.
ಸಂಜೆಗ ಅನ್ನ ಮಾಡ್ಯಾರ ಮೋಸ್. ಅವಾಗೇ ಸ್ವಲ್ಪ ಪಲ್ಲಯ ಮಾಡ್ಯಾರ್ ಅನ್ನಸ್ತ ನೋಡಿಲ್ ಏನ್ ಮಾಡ್ಯಾರಂತೆ ರೊಟ್ಟಿ ಮಾಡತರ್ ಇವಾಗ ಅದಕ್ ನಾವ್ ಇಲ್ಲಿ ಸುಮ್ಗೆ ಹಳಿಗ ಒಳಗ ಸ್ವಲ್ಪ್ ಧಗಜ್ದಂಗ ಅಲತ್ತತೆ ಅದ ಹೊರ ಬಂದ ಗಾಳಿ ಕೊತ
ಹಾ ಈಗ ಎರ್ಡ್ ದಿನ ಆಯ್ತು ಕಾಯಿತವಕ್ಕ
ಹಾ ಮಳಿ ನೋಡ ಬರಲಗ್ಯದ ಸುಮ್ನೆ ಮಾಡ ಆಗದು ಹೋಗದಲತ್ದ
ಕಡೆ ಹಿಂಗ್ಯಾತಕ ಮಾಡಾತದ ಹಿಂಗ ನೀರ್ ಸಿಡಸ್ದಂಗ ಆತೈತಿ ಮು
ಹಾ
ಇಷ್ಟೇ ಜೋರ್ಷೆ ಬರಲ್ಲಗನ
ಬಂದ್ರ ನಡೀತಿತ್ತುು
ಹ್ಮ ಬರಲ್ಲ ಹೇಗಿ ಮೋಡಮ್
ಬರಲ್ಲಗದ್ ನೋಡು ಧಾರ್ವ ಅದು ನೋಡ್ತೆೇನು
ನೋಡ್ತೀ
ಇವ ಜಿ ಕನ್ನಡದಾಗ ಒಂದ್ ಬಿಟ್ಟರ್ಲ್ಲ ಪಾರದು ಹಾಕಿ ಮಾಡಿ ದವಳಲ್ಲ
ನಾ ಅದ್ರ ನೋಡಲಕ್ಕ ಆ ಚಾನೆಲ್ ನಾನು
ಮತ್ತ ಯಾವ್ದ್ ನೋಡ್ತಿ
ಬರೇ ಯವುದು
ಪಲ್ಲರ್ಸ್ ಕನಡಾ ನೋಡ್ತೇ ನಜ್ಜಿ ಕನ್ನಡದಾಗ ಹ
ಮಮ್ಮಿ ಅದ ನೋಡ್ತಾರಕ್ಕ ಅವ್ರರು ಕೂಡ ಸೇರ್ ನೋಡ್ತೀನಿ ಧಾರಾಳಿಂದ ನನ್ ಅಟ್ಟೊಂದೇನ ಇದು ಇರಲ್ಲ ನೋಡ್ಬೇಕಂದ ಇ ವಾರಕೊಮ್ಮ ಹಾಕ್ತಾರೆ ನೋಡಕ ಬೇರೆ ಬೇರೆ ಶೋಗಳು
ಹಾ ಹಾ
ರಿಯಾಲಿಟಿ ಶೋಗಳು ಹಿಂಗ್ ಅಂತ್ ನೋಡ್ತೀಿ
ಹ ನಾ ಎಂದ್ರೆ ನಾವಿ ನೋಡಂಗಿಲ್ಲ ಒಟ್ಟ ಮಏಂದ್ರೆ ಮೊಬೈಲ್ದಾಗ ಬರ್ತಿರ್ತಾವಲ್ಲ ಅವಾಗವಾಗ
ಹ್ಮ ಹ್ಮ
ಅವಾಗೇ ನೋಡ್ತಿರ್ತೀನಿ ಅಲ್ಲಿ ತೋರ್ಸ್ತಿರ್ತಾರ ಮೊನ್ನೆ ಅರ್ಧ ಮಕ್ಷುತಪೈದು್ ಬಿಟ್ಟಿರಪ್ಪ ಪ್ರಭಾರ ಒಂಥರಾ ಚಂದ್ ಇತ್ತು ಮನೆ ನೋಡ್ರ ಸಾಫ್ಟ್ ಆಗಿರ್ತ ಹೊರ ನೋಡ್ರ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ತಾಳ
ಹಾ ಅದು ಅದು ನೋಡಿಲ್ ಬಿಡಕ್ಕ
ಹ ಅದೆ ಜಸ್ಟ್ ಇವ ಇನ್ನನ್ನು ಸ್ಟಾರ್ಟ್ ಆಗಿಲ್ಲ ಅದು ಸ್ಟಾರ್ಟ್ ಆಗಕ್ಕಿಂತ ಮೊದಲ್ ಒಂದ್ಾಕ ಹತರ್ಲ್ಲ ಡೆಮೋಟೈಪಾ
ಹಾ ಹಾ
ಹ ಹ ಪ್ರೊಮೋ ಅದು ಹಾಕ ಹಕಿರ ಅದನ್ನ ನೋಡಿತತದ ಅದಕ್ಕ ಅನ್ನ ಆಪಿ ಜಾಸ್ತಿ ನೋಡಂಗಿಲ್ಲ ಹಿಂಗೆ ಮೊಬೈಲ್ ದ ಬತ್ತಂದ್ರೆ ನ ಒಂದ್ ನೋಡ್ತಿರ್ತೇನ ಅಷ್ಟೆ
ನಾನು ಜಾಸ್ತಿ ಕ್ಕ ಬರ ಇವು ವಾರೈವಾರ ಹಾಕ್ತಿರ್ತಾರಲ್ಲಾ
ಹಾ ಈ ಸದ ಮತ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ದಲ್ಲ ನೋಡ್ತಿ
ಹತ
ಚಂದ್ರ್ತದಲ್ಲ ಈ ಸಾರಿ ಜಲ್ದಿ ಹ
ತರ ನೋಡುದ್ರ.
ಹೌದ್ ಜಗಳ ಆಡ್ತಿರ್ತಾರತ್ತೆ.
ಹ್ಮ್ ಅದ್ ನೋಡಿದ್ರೆ ನಿಮ್ ಹ್ಮ ಅವ್ರನೆ ಗೆದ್ದವರಾಕ್ ನಿಮ್ಗೆನ್ ಕುಡ್ತಾರೆನು ನೋಡ್ತಿರಿ
ಇವ್ರು ಇವ್ರು ಏನು ನೋಡಲ್ಲೇನು.
ಇಲ್ಲಕ್ಕ ನಮ್ಮ ಮಾಮ ಒಂದ್ ಎಡ್ ಧಾರಾವಯ್ ಬರ್ತವು ಸ್ಟಾರ್ ಸುವರ್ಣ ಒಳಗ. ಫೋನಗ್ ನೋಡ್ತಾರ ಅವ್ರ ದಿನಾ ತಪ್ಪಲ್ಲರಿ.
ಹಾ ಕ್ರಿಕೆಟ್ ನೋಡಲ್ಲ.
ಇಲ್ಲಕ್ಕ ಅವ್ರಗೆನು ಏನು ಇಂಟ್ರೆಸ್ಟ್ ಅವ್ರಿಗ್
ಮನ್ ನೀವೇ ಧಾರವಾಯ್ ನೋಡ್ತಿರಲ್ರಿ ಅದ್ರೊಳಗೆ ಏನ್ ಬರ್ತದ ನಿಮಗ ಅದ್ ಕೇಳ್ಬೇಕು. ಹೇಗಿತು
ಕತ್ತಿ ಇರ್ತಾವತ್ತಕ್ಕ ಅದ್ರಾಗ್ ಏನ್ ಕತ್ತಿ ಇರ್ತವ ಏನ್.
ಇದು ಒಂಥರ ಕತಿನೆ ಒಂದ ಏನೋ ಕಲ್ತ್ರ್ ಬಾಳ ಇರ್ತಾವ ಅದ್ರೊಳಗೆ ಬೇರೆ ಬೇರೆ ಪದ ಯುಸ್ - ಮಾಡಿ ಮಾತಾಡ್ತಿರ್ತಾರ.
ಹ್ಮ್
ಅದು ಮಾತಾಡೋ ಟೈಮ್ದಾಗ ಆದ್ರುದಿಂದ ಏನೋ ಹೊಸ್ - - ತನ ಕಲ್ಕೋತ ಮತ್ತ ಯಾರ್ ಜೊತಿ ಯಾವ ರೀತಿ ಮಾತಾಡ್ಬೇಕು ಯ ಮಾತ್ ಎಲ್ ಮಾತಾಡ್ಬೇಕು ಅನ್ನೋದ್ ಭಿ ಗೊತ್ತಾಗತಿರ್ತ ತಿಳ್ಕೊಂಡ್ರಿ ಎಲ್ಲದ್ರೊಳಗ ಇರ್ತಾವ.
ಹಂಗ್ ಮಾಡ್ತಾರಕ್ಕ ಅವ್
ಅವ್ರ್ದ ಇರೋದೇ ಮನ್ಯಾಗ ಅವ್ರ ಹಂಗೆ ಅಂತಿರ್ತಾರ.
ಮತ್ತೆ ನಕ್ಕಾ
ಮತ್ತೇನಿಲ್ಲಪ್ಪಾ ನಿಮ್ದೇ ಹೇಳ್ಬೇಕು.
ನಂದೆ ಅದೇ ಕೇಳ್ಬೇಕಂದ್ರೆ ನಾ ಮಂತ್ರಕ್ಶತೆ ತಂ ಇದಿರ ಇಲ್ಲ ಒಬ್ರು ಏನು ಇದನ್ನೇ ಸ್ಟೇಟಸ ಇಟ್ಟಿಲ್ಲ.
ಅಪ್ಪಾ ಅದೇನ್ ಕೇಳ್ತಿ ಮಂತ್ರಾಕ್ಷತೆ ನೋಡು ಹೋಗಿವ ಗುಡಗ್ ಶ್ರಮಾಡಿವಿ.
ಹ್ಮ ಹ್ಮ
ಮುಂಜಾನೆನೆೇ ಅ ಎನಂತರ ಗುಡ್ ಮುುಂದೆ ಕೂತ ರೆಡಿ ಆಗಿವಿ. ಹಾಗಿ ಗುಡಿ ಒಳಗ್ ಹೋ ಗಿ ಹೆಜ್ಜಿ ನಮಸ್ಕಾರ ಇತ್ ನಮ್ದು ನಾವ್ ಹೆಜ್ಜಿ ನಮಸ್ಕಾರ ಹಾಕೋತನ. ಸ್ವಪ್ನ ಅತು ಸುಮ್ಮನೆ ಕೂತಾರ್ ತಗೋಬೇಕಿಲ್ಲ ಅವ್ರು ತಗೊಂಡಿಲ್ಲ ರಿ ನೆನಪಿಲ್ಲ ಅಂತ. ಇಷ್ಟು ಮಂದಿ. ಗುಡಿದಿಂದ ಹೊರಗ್ ಬಂದಿವ್ ಹೊರಗ್ ಬರೋನ ಅಲ್ ಪ್ರಸಾದ್ ಭಕ್ತಿ ಇದ್ದವ್ರು ಬಂದ್ಸಿಂದ್ ಪ್ರಸಾದ್ ಕಟ್ಬೇಕ್ ಕನನ ಹೋಗ್ಸಂದ್ ಇಷ್ಟ್ಂದ ಕೂಡೆ ಪ್ರಸಾದ್ ಕಟ್ ಕೊಟ್ಟಿವಿ ಒಂದ್ ಬುಟ್ಟಿ ದೊಡ್ ದೊಡ್ ಬುಟ್ಟಿ. ಅದು ಕೊಟ್ಟನ್ ಅದು ಗುಡಿಯಾಗ್ ಬಿಡ್ಲಿ ಒಳ್ಳೆ ಹೊರಗೆ ಬಿಟ್ಟರು ಹೊರಗ್ ಬಂದ್ವಿ ಹೊರ ಬರದಾಗ. ಅಲ್ಲಿ ಮತ್ ಇನ್ನ ದ್ರ ತಗೋಲಾರ್ದ ಹಂಗೆ ಬಂದ್ ಹೊರಗ್ ಬರೋದಾಗನ ಎಲ್ಲರೂ ಬಗ್ಗೆ ತಗೊಂಡ್ ಬಂದಿಲ್ಲ ಅ ನಾವು ಪ್ರದಕ್ಷಿಣೆ ಅದು ಹಾಕತನ ಬಾದರೆ ಈ ಹದ್ನೈದಿಲ್ಲ ಇಪ್ಪತ್ತು ನಿಮಿಷಗದ. ಅಷ್ಟೊತ್ತಿಂದ ಸುಮ್ನೆ ಕೂತಾರ ತಗೋಬೇಕಿಲ್ಲ ಅವ್ರಿಗೆ ನೆನಪಾಗಿಲ್ಲ ಅಂ ಆಮೇಲೆ ಏನ್ ಮಾಡಿ ಹೊರಗ್ ಬರೋನ ಇದ್ರ ಮತ್ ಒಳಗ್ ಹೋಗ ಒಳಗ್ ತರ್ಲಕ್ ಹೋಗಬೇಕಂದ್ರೆ ಮತ್ತ ಲೈನ್ ದಾಗ್ ನಿಂತು ಹೋಗಿ ತಗೊಂಡ್ ಬರ್ಬೇಕಂದ್ರು.
ಹ್ಮ
ಆಂದ್ರ ಟೈಮ್ ಆಗತ ತಕ್ಷಣ ಬೇರೆ ಒಂದ್ ಕಡೆಗ್ ಹೋಗೋದಿತ್ತಲ್ಲಾ ಅಲ್ಲಿ ಏನಂತರ ಬೃಂದಾವನ್ಕ - ದು ಅಲ್ಲಿ ಹೋಗಕ್ ಲೇಟ್ ಆಗ್ತದೆ. ತಿಂದ್ರ ಅಲ್ಲಿ ಹೋಗಿವಿ ಅಲ್ಲಿ ಹೋಗಿ ಮಾಡತಿದೊ. ಅಲ್ಲಿ ಶ್ರಮಡ್ ಮಾಡತ್ತದಾಗನ ಶ್ರಮ ಮಾಡಿ ಮತ್ತೇನ್ ಮಾಡಿವ್ ಇನ್ನ ರೈಲ್ವೆಕ ಟ್ಟಿ ಟೈಮ್ ಇತ್ತನಾ ಆದ್ರ ಸಮಯ ಇರದಾಗ ನ ಮತ್ ಹೊಳೆ ಬಂದ ಬಂದ್ಸಿಂದಾರ್ ಏನಂತಾರ ಪ್ರಸಾದ್ ಊಟ ಮಾಡ್ಬೇಕ ಪ್ರಸಾದ್ ಮಾಡ ಹೋಗವಿ ಅಲ್ಲಿ ಪ್ರಸಾದ್ ಮಾಡಕು ಅದಲ್ಲಿ ಲೇಟ್ ಆಯ್ತ ಅಲ್ಲಿ ಹಿಂಗ್ ಊಟ ಕೂತಿದವ ಅಲ್ಲ ಯಾರೋ ಒಬ್ರಿಗೆ ಪಾಪ ಒಬ್ಬರು ಅಣ್ಣೋರಿಗೆ ಒಮ್ಮಿದೊಬ್ ನಮಗೆ ಅದು ಏನೋ ಆಗ್ತದಲ್ಲಾ ಅದು ಆ ರೀತಿ ಆಗ್ಬಿಡ್ತು ಅರಂಂತತ್ರಿಗೆ ಹಂಗಗೆ ಹಿಂಗೆ ಊಟ ಎಲ್ಲ ಕೂತಿಸಿದ್ರೆ ಹಿಂ ತಾಟ ಹಡ ಎರಡತ್ತು ತುಂಡಿದ ಮೂರ್ನತ್ತು ತುಬೇಕ ಅನ್ನೋದ ಒಮ್ಮೆ ನಮ್ ಕಣ್ಣದ್ರೆ ಹಿಂಗೆ ಒಮ್ಮೆ ಬಿಟ್ ಬಿಟ್ರು ಎಲ್ಲರೂ ಸುತ್ತಾಗಿ ಹಿಂಗ ನೋಡೋದ್ರೊಳಗ ಅ ಏನತರ ಅವ್ರಿಗೆ ಇದು ಮಾಡ್ರ ಆಮೇಲೆ ಕಿಲಿ ಕೊಡ್ರಿ ಅದ ಕೊರರಿ ಅಂತ ತಕ್ಷಂದ್ರ ಅಲ್ಲತ್ರಿ ಎಲ್ಲರೂ
ಹ್ಮ್ ಆರಾಮ ಆಯ್ತಿಲ್ಲಕ್ಕ
ಕ ಕ್ಬಟ್ಟುದ್ಕೂತಾರೆ ಅದೇ ಇನ ಎಲ್ಲರೂ ರಾಯಾರನ ಉಳ್ಸ್ಯ ಇವ್ರಿಗೆ ಇಲ್ಲಿ ಆಗದೆ ಮತ್ತೊಂದ ಕಡೆ ಆಗಿರ ಅಂದ್ರೆ ಸತ್ ಹೋತಿರುತ್ತೆ ಹ
ಹ್ಮ್
ಮತದ್ರಗಡೆ ಎದರು ಆಮೇಲೆ ಅವ್ರಿಗ ಏನು ಆಸ್ಪತ್ರೆಗ ಅದು ಹಾಕೋರ್ ಏನ್ ಮಾಡೋರು ಗೊತ್ತಿಲ್ಲ ಮತ್ ನಾವು ಆ ಮಂತ್ರಾಕ್ಷತೆ ತಗೋಬೇಕತ್ತ ಹೋಗಿ ಹೋಗ್ಬೇಕಂತ ಅಂದ ನಮ್ಗೆ ಮತ್ ತಡ ಆಗ್ತದೆ ಇಲ್ಲಿ ಟೈಮಿಂಗ್ ಸಮಯ ಬೇರೆ ಕರೆಕ್ಟ್ ಆಗೆ ಕೊಟ್ಟಿರೋರು
ಹ್ಮ್
ಹ ಹಂಗಾಗಿ ಮತ್ ಹೊಳೆ ಬಂದು ಇಲ್ಲೇ ಕೂತಿದ್ದವು ಇಲ್ಲಿ ಕೂಡೋದ್ರೊಳಗ ಇನ್ನ ಒಂದ್ ತಾಸ್ಟ್ ಟೈಮ್ ತ ಒಂದು ತಾಸ ಸುಮನೆ ಕುೂದಲಿವಿ
ಅಲ್ಲಿ ತೋಳಿಲ್ಲ
ಅಲ್ ತಗೋಲಿಲ್ಲ ಅದೇನೋ ನಮ್ದು ಹಣಿ ಬರ್ದಾಗ ಅದು ಸಿಗದ್ ಇದಿತಿಲ್ಲ ಏನೋ ಏನ್ ಇನ್ನೊಂದ್ ಸರಿ ಬರೋದಿತ್ತೋ ಏನ್ ನಾವ್ ಬೆಡ್ಕೊಂಡಿದ್ ಆಗಲ್ಲ ಅನಪ್ಲೆ ಏನಿತ್ತೋ ಅನ್ ಗೊತ್ತಿಲ್ಲ ಅದ ಏನು ಅಂದ್ರೆ ಅದ ಕೆಲವಂದ ಪಡ್ಕೋಬೇಕಾಗಿತ್ತು ಅಂದ್ರೆ ಬಿ ಅದ ಕೇಳ್ಕೊಂಡ್ ಬರ್ಬೇಕಾಗಿತ್ತು
ಹ್ಮ
ಅಲ್ಲಿ ತನ ಹೋಗಿ ಎರಡ್ ಸಾರಿ ಗುಡಗ್ ಹೋಗಿವಿ ಎರಡ್ ಸಾರಿ ಗುಡಿಗ್ ಹೋದ್ರ ಭ ಮಂಕ್ಷತೆ ಸಿಗ್ಲಿಲ್ಲ ಮಗ
ಇನ್ನೊಂದ್ಸರಿ ಬರ್ಬೇಕಂತ ಅದನ್ನ ಯಾರ ಹೊತ್ತಕ್ಕ
ಏನಂತ ಇನ್ನು ಹೋಗ್ತೀವಿ ಬಿಡು ಇನ್ನೊಂದ್ಸರಿ ಆದ್ರ ಭಿ ಏನೋ ಮನ್ಸಿಂದ ಏನೋ ಕೇಳ್ಕೊಂಡು ಕೊಂಡ ಇರ್ದ್ವಿ ಅದು ಮಂತ್ರರಕ್ಷೇತೆ ಸಿಕ್ಕಿತ ಅಂದ್ರೆ ಅವ್ರದ್ದನೋ ಆಶೀರ್ವಾದ ಸಿಕ್ಕದ ಅನಪ್ಲೇ ಇರ್ತಿತ್ತು ಅದು ಸಿಕ್ಕಿಲ್ಲ
ಭ ಬ ಹ್ಮ್ ಕೇತಿ ಮಾಡಾರ್ಪ ಮ ಅಡಗೆ ಆಯ್ತನಕ
ಹಾ
ಹ್ಮ್ ನಾನೇ ಹತ್ತಿರಕ್ಕ ಇವತ್ತ ಸಿನ್ನ
ಹೌದು
ಹ್ಮ
ಆರಾಮ ಅದಾರಲ್ಲ ಮನೆಗೆಲ್ರು
ನತ ಆರಾಮದಾರ ನೀರಾಮ
ಬಿ ಎಲ್ಲರೂ ಆರಾಮ ಇದ ನೋಡು
ನಿಮ ತಮ್ಮ
ತಮ್ಮ ಇಲ್ಲ ಅವನು ಹೋಗನ್ ಸ ಅಾಲಗದಾನ ಬರ್ತೀನ ಅಂದ ನಾಳೆನ ಧಾರ್ವಾಡ ಕದ ಣವಾ
ಹ್ಮ್ ಆಯ್ತ ಅಕ್ಕ ಮತ್ ಅಸ್ತೀನ ನಿಂಗ ಇಲ್ಲ
ಹಾ ಹೇಳ